ಕಲ್ ಬ ಹಚ್ಚಿಕಟ್ಟ ಹ ಹಗ ಮನ್ನೆ ಅಲ್ಲಿೋ ಹಲೋ ಮನೆಗ ಒ್ ಬರ್ತಿಲ್ಲ ಈಗ
ಮನೆಗಲ್ಲ ನಾನು ಹೋಗ್ತೀನಿ
ಯಾಕಡೆ ಹೋಗ್ತಿದ್ದಿ
ತಾಷ್ಟತ
ಕಾಲ ರಗತವಿ ನಾನಂಗ ಬೋಲ್
ನಲ್ಲಕ್ಕ
ಎಂಗ
ಬೈಕ್ ಮಾಗ ಹೋಗ್ದು ಆಟೋಕ್ ಹೋಗ್ಲು
ಬಾ ಹೋಗ ಬಾ ಮತ್ತ ನೀನ್ ಆ ಕಡೆ ಹೋಗ ನ ಈ ಕಡೆ ಹತನ ಬಾ
ಹ್ಮ್
ಬಾರಕಂಬ ವರಗ
ಕಕ್ಸ ಮೇಡಮ್ ಅವಸರ ಎಲ್ಲ ಏನಲ್ಲ
ಯಾರಲ್ಲ ಹೋಗಂಬ ಮತ್ತ ಅವ್್ರ ಎಲ್ಲಾರ ಹೋಗಲ್ರು ಕ್ಲಾಸ್ಂಗ ಹುಡಗಾರ
ಹೌ ಕೆಳ ಪ್ಲೇ ಗ್ರೌಂಡ್ಗೆ ಹಗಾರ
ಹ್ಮ್ ಹೋಗಂಬಾ ಟೈಮ್ ಆಗದು
ಹ್ಮ್ ಹ್ಮ
ಹ್ಮ
ಹ್ಮ್ ಹ್ಮ್
ಇ ಹತ್ತು ನಿಮಿಷಧರಣ ಅಷ್ಟೇ
ಹ್ಮ್ ಚಂದ್ರಭಯ ಕೆಳಪಕ್ಕಲ್ಲ
ಚಂದ್ರಬಾಯ ಅಷ್ಟಲಿ ಬರ್ತಾನೆ ಏನದು
ಏನ್ ಹಾಸ್ಪಿಟಲ್ ಹೋಗೇೋ ಹಾಸ್ಟೆಲ್ ಹೋಗೇನ ಊರಿಗೆ ಹೋಗ್ತನಿ ಅಂದ ಊರಿಗೆ ಹ ೇೋ ಹೋಗುತ್ತೆ ಚಲ್ಲಾ
ಅತ್ತ ಡ್ಯೂಟಿ ಮುಗಸ್ಕೊಂಡ್ ಮಧ್ಯಾಹ್ನ ಕರೆಕ್ಟ್ ಒಂದ್ ಗಂಟ್ಲಿಕ ಹೊತಾನ ಅಣ್ಣಾ ಆತ.
ಹ್ಮ್
ಹ್ಮ್ ಒಂದ್ ಗಂಟ್ಲಿದ್ದ ಸೀದಾ ಎಕ್ಸಾಮ್ ಕರೆ ಹೋಗ್ತಾನ ಇಂದ ಮನಿ ಬಂದ್ ಫ್ರೆಶ್ಪ್ ಆಗಿ ಹೋಗಂಗಿದ್ರ ಹೋಗ್ತಾನ ಅಟೆ
ಹ್ಮ್
ಹ್ಮ್ ನೋಡಿದ್ದೆ ಆದತನ್ನ.
ಹ್ಮ್ ಹ್ಮ್
ಹೋಗ್ ಮಕೊಂಡಿರುತಿನು ಬಂದ್ಬಿಡತನ್ ಎಬ್ಬಿಸ್ ಬಿಡತನ್ ನಿದ್ದೆ ಆಗಲ್ಲ ಏನ ಆಗಲ್ಲ.
ಹ್ಮ್
ಹ್ಮ್
ಹೌದು
ಅಲ್ಲ ಮತ್ತ ಅವತ್ ಮಧ್ಯಾಹ್ನ ಅಮ್ ಹಾಸ್ಟೆಲದಾಗ ಇದ್ದ ಮದ್ ಡ್ಯೂಟಿಗೆ ಹೋರ ಡ್ಯೂಟಿ ನಿನ್ನ ಬಿಟ್ಟ ಡ್ಯೂಟಿ ಹೋಗ್ಯಾನೆನ್ ಮತ್ ಬೆಳಗ್ಗೆ.
ಹ್ಮ್
ಆ
ಗೊತ್ತಿಲ್
ಮತ್ ನೀ ಹೆಂಗ್ ಬಂದಿ ಮುಂಜಾನ.
ಬೈಕ್ ಮ್ಯಾಲ ಬಂದಿವ ನಾವ್ ಫ್ರೆಂಡ್ ಬಂದಿದ್ದ ಹೋಗ್ ಕರ್ಕ ಬಂದೆ ಬುಟ್ ಹೋಗ್ಯಾನ್
ಹ್ಮ್ ಇವಾಗತ್ತ ಎಲ್ಲೆಹನ ಅಂಬದ ಗೊತ್ತಿಲ್ಲ ಎನ್ ನಿನಿಗ್.
ಗೊತ್ತಿಲ್ಲ.
ಈಗ ಹೆಂಗ ಓತೇಣ್ಣ ನೀ ರೂಮಿಗಿ.
ನಡಕೋತ.
ಬಾಳ್ ದೂರ ಆಗುತ್ತ.
ಹ್ಮ್
ಬೈ ವಾಕೆ ಹೋಗ್ತಿ.
ಹ್ಮ್
ನಿಮ್ ಫ್ರೆಂಡಿಗ ಕಾಲ್ ಮಾಡ್ ಬರತಾನ್.
ಹ್ಮ್ ಹ್ಮ
ಹ್ಮ
ಮಾಡಲ್.
ಹ್ಮ ಬಂದ್ ಪಿಕ್ ಮಾಡ್ತಂತೊ ಅಂವ ಕಾಲ್ ಮಾ
ಮಾಡಲ್. ಕ್ಲಾಸ್ ಮುಗೀತಾ.
ಮುಗ್ದದ.
ಹ್ಮ್
ಅದೀಕ್ಕೆ ನಿನ್ ಫ್ರೆಂಡಿಗ ಕಾಲ್ ಮಾಡು ನಿನ್ಗೂ ಪಿಕ್ ಮಾಡ್ತಾನ ನನ್ಗೂ ಪಿಕ್ ಮಾಡ್ತಾನ.
ಹ್ಮ್
ನಂಗ್ ನಮ್ಮನಿಗ ಡ್ರಾಪ್ ಮಾಡಂತ ಹೇಳ.
ಹ್ಮ್
ಹ್ಮ್ ನಂಗ್ ಇವತ್ತ್ ಸಾಕ್ ಆಗ್ಯದ ನನಿಗಿ.
ನಂಗೂ ಹಸವಾಗಿದೆ ಬೆಳಗ್ನ್ ನಾಷ್ಟ ಮಾಡಿಲ್ಲ ಊಟ ಮಾಡಿಲ್ಲ. ಈ ಇವಾಗ ಹಾಸ್ಟೆಲ್ ಹೋದ್ರ ಬಿ ಊಟ ಲೇಟ್ ಆಗತ್ತ ಏನ ಚೆನ್ನಾಗಿ ಇರಲ್ಲ ಊಟ ಉ ತರ ಅನ್ಸ್ತಾತ್ ನನಗೆ
ಮತ್ತೆ ಈಗ ಹೊರಗೆ ಹೋಗಿದ್ದಾಳ ಮಿಸ್ಸ ನಷ್ಟ ತರಕೆ ಉಂಡ್ ಬರ್ತ ಅಂತ ಹೇಳಿದಿಲ್ಲ ಉಂಡ್ ಬರ್ಬೇಕಿತ್.
ಹಳೆ ಬಸ್ ಸ್ಟಾಂಡ್ ಹೋಗಿ ನೀವು. ಪೃಥ್ವಯಣ್ಣ ನಡ್ಬ್ರುಕ್ ಹೋಗ್ಬಿಟ್ಟ ಕೆಲ್ಸದಂತ ಅಲ್ಲಿಂದ ಆಟೋಕ್ ಬಂದ್ ನಂದೇನ್ ಕೇಳ್ತಿ
ಮತ್ತೆ ಏನಾದ್ರು ಪಾರ್ಸಲ್ ತಂದ ತಿನ್ಬೇಕಿತ್ತು. ಹಾ ಮುಂದೆ ಎಕ್ ತಂದಿಲ್ಲ ಅಂತಂದು ಗೊತ್ತಿದ್ದೆ ಅದಿಲ್ಲ
ಚಲ್ ಸುಂದರಿ
ಹಾ ಹಾ
ಸುಂದ್ರಿ ನಮ್ ಸುಂದ್ರಿಗೆ ಯಾರ ಆಯ್ತಾರ ನೋಡಕ್ ಬರ್ತಾರ ಅಂತ.
ಅವಾಗ ಸಂಡೆ ದಿನ ಬರ್ತಾರ ಅಂತೆ ಜೋರ್ ಇಲ್ಲನ್ನ ಏನು ಸುಮ್ ಮಾಡ್ಕೋಬೇಕ ಅಂದ್ರೆ ಮಾಡ್ಕೋಬೇಕು ಹೋಗ್ಬೇಕು ಹೋಗ್ಬೇಕು ಮರಟೆ.
ಹ್ಮ್
ಹ್ಮ್ ಶನಿವಾರ ದಿನ ಮನಗೆ ಎಲ್ಲಾರ ಬರ್ತಾರಂತ ನಮ್ಮ ಇಬ್ರ ಆಂಟಿದವರು ನಮ್ಮ್ ದೊಡ್ಡ ಮಾಮ ದೊಡ್ಡಮ್ಮ ನನ್ ವೈಫು ನಮ್ಮ ಮಂಜು ಮಮಾ ನಮ್ಮ ಅಣ್ಣ ನಮ್ಮ ಅತ್ತಿ.
ಹ್ಮ್
ಮೂವೀಸ್ ಜನ ಬರ್ತಾರಂತ ಇಲ್ಲ ಇಲ್ಲ ಇಲ್ಲ. ಪೋಲಿಯರ್ ಡ್ಯೂಟಿಗೆ ಹೋಗಿದಾನ್ ಇಲ್ಲ ಅಪ್ಪ ಅವರು ಹೋಗೇಲ್ಲ ಇಲ್ಲೇ ಬಿದ್ದ ಅವ್ರ್ ಪ್ಯಾರಾಮೆಡಿಕಲ್ದದಾ.
ಪರಮ ನಮ್ ಉಡುಗಿ ಅದೊಂದು
ಹಾ ಹಾ ನಾನ್ ನಿನ್ನೆ ಹ್ಮ ನೋಡ್ರಿ ಈಗ್ ಒಂದ್ ಮಾತ್ ಹೇಳ್ತಿನಿ ನಾನು ಗಪ್ ತುಪ್ ಕೇಳಣಿ ಯಾರಿಗ್ ಹೇಳ್ಬೇಡ ನನ್ಗೆಲ್ಲ ಗೊತ್ತಾಗ್ಯಲ್ಲ ಎರ್ಲಿ ಬಿಡು ಹ್ಮ್ ಮನೆಗ್ ಹೋಗೋನ್ ಬಾ ಇ ಸತ್ ಓ ಒಡಿತೊ ನೋಡ್ ಮತ್. ಮನಿಗ್ ಹೋಗನ್ ಬಾ, ಮನಿಗ್ ಬಂದಿ ಇಲ್ಲಿ ಜಗ್ಗಿ ದಿನ
ಗೊತ್ತದ
ಗೊತ್ತದಂತನ್ ಅಲ್ಲ ಇಲ್ಲೇ ಇರ್ತೀನಿ ಮನಿಗ್ ಬರಕ್ ಕಿಸಿತೀರನಿ ನಾವೇ ಹೇಳಿ ಒಂದ ದೂರ ಅಂತ ಹೇಳಿ ಚಿಂತಪಿತಿದನಲ್ಲಿ.
ಸತ್ರ ಬರ್ಲ ಗುಡ್ ಬಾಯ್ ಸುಮುತ್.
ನಾನಲ್ಲೇ ಸತ್.
ಹ್ಮ್.
ಹತ್ತನಾಗ ಬರ್ತೀರಿ. ಅದ್ರಕ್ಕಿಂತ ಬಿಫೋರ್ ಬರಲ್ಲಾ. ನೋ ಯೂಸ್ ಅಣ್ಣ ಆಫ್ಟರ್ ಬಂದ್ರೆ ಸುಮ್ನೆ ನನ್ ಮಕ ನೋಡಕ್ ಬಂದಂಗ ಆತದಟೆ. ಈಗೆ ಆ ಈಗ ಆತ ನೋಡ ನಂಡೆತ್ ನೋಡ್ದಾಗ ಬರ್ದಿಡ್ತೀನಿ ನೋಡಣ್ಣ ನಿಮ್ಮ ಹೆಸರ. ಹ್ಮ್.
ಎಷ್ಟು ಬ್ರಚ್ದೆ ಎಷ್ಟು. ಟೇಬಲಿದೆ ಎಷ್ಟ ಸ್ಟೂಡೆಂಟ್ ಬರ್ತಾರೆ ಅ ಸ್ವಲ್ಪ ಹೇಳು ನೋಡೋಣ.
ಹತ್ತ ಬೆಂಚು.
ಹ್ಮ್.
ಅದ್ರಾಗ. ಸೆಕೆಂಡ್ ಬೆಂಚದಾಗ್ ನಾನೇ ಕುಂದರ್ತೀನಿ ಅದ್ರ ಜೊತಿ ನನ್ಗೆ ಇಬರು ಕೋತಿ ಗಳ ಕುಂದ್ರತವೇ. ಇರ್ಲಿ ಬಿಡು ಒಂದ್ ಮಾತ್. ಹೇಳೆ ಒಂದ್ ಹೇಳ್ತಿನೋಡ ಕೇಳು ನಿನ್ನೆ ನಮ್ಮ ಅಣ್ಣ ಅನಾರ ಏನ್ ಮಾಡ್ಯನಾ ಒಂದ್ ಸ್ಟೋರಿ ಹಾಕ್ಯಾನ್ ಸ್ಟೇಟಸ್ ಬಿ ಹಾಕ್ಯಾನ್ ಇನ್ಸ್ಟಾಗ್ರಾಮ್ ದ ಸ್ಟೋರಿ ಬಿ ಹಾಕ್ಯಾನ್ ಹ್ಮ ಯಾವ್ದೋ ಒಂದ್ ಸಾಂಗ್ ಹಾಕ್ಯಾನ್. ಅತ್ತನ್ ಫೋಟ ಹ. ಅತ್ತು ತೋಿೆ ನಾನ ನನಿಗ ಮೆಂಷನ್ ಮಾಡ್ಯಾನಿಲ್ಲ. ನಾ ಏನ. ನ್ಮನ್ ಗತ್ತೆನೆಂತೆ. ಏ ಕೋತಿ ಅಂತೇಳಿ ಮೆನ್ಷನ್ ಮಾಡಿನಿ ನಮ್ಮ ಅಣ್ಣ ಪಾಪ ಅಂತ ಮೆನ್ಷನ್ ಮಾಡ್ತಾವಂತ್ರೆ ಕೋತಿ ಅಂತ ಹಾಕ್ತಿದಿ ನೆ ಅಂತ ಹೇಳಿ ನನ್ ಸಿಟಿಗ ಸುಮ್ ಸುಮ್ನೆ ಕೋತಿ. ಮ ಅಂತ ಏನ ತಲ್ಲ ಅದಕ್ಕೆ.
ಕೋತಿ ಅಂತ ಹಾಕೊಂಬಿಡ್ನಿ.
ಮ. ಅ ಮನ್ಷ್ಯನ್ ಮಾಡಂಗಿಲ್ಲ ಅದಕೆ ಚಂದಿಲ್ಲ ಏನಿಲ್ಲ ಫೋಟೋ ಅದಕೆ ಕೋತಿ ಅಂತ ಹಾಕಿನ.
ಹ್ಮ್.
ಮಣಿ ಒಂಬತ್. ಅನ ಇಲ್ಲಿ
ಮನಿಗ್ ಬರಲ ಮಾ ನಾನು
ನೀ ಅಕಡೆ ಹೋಗಬಾನ ಈ ಕಡೆ ಹೂತ್ತಿನಿ ಕುಂತಾನ ಏನ್ ಮಾಡ್ತೆಳ ನೀ ಪೂನ ಸಿವಚಾಪ ಮಾಡುತ್ತಿ ಏನಿಲ್ಲ ಪೆಕ್ಕ ಪೆಕ್ಕ ಹೋದಿತನ್ ಬಂದ್ರ ಅ ನಿಮ್ಮತ್ ನೀ ಹುಂಡಾರ ಬರ್ಬ ಹೋಗ
ಹಾ
ಹೊರಗಡೆ ಹೋಗಿ ಊಟ ಮಾಡಿ ಬರ್ಬೇಕಿಲ್ ರೀ
ಹೊರಗಡೆ
ಹೂರ ಹೊರಗಡೆ ಹೋಗಿ ಏನಾದ್ರು ಒಟ್ಟಿಗೆ ಹಾಕೊಂಡ್ ಬರ್ಬೇಕು ಲ ಆನ್ ತಂದೆ
ರೊಕ್ಕವಾದ್ರುವಲ್ಲಾನ ಅಲ್ಲಿ ಇವಾಗಿನ ಊಟ ಮಾಡಿರ್ಲ ಒಂದಥರಾ ಅನಸ್ಥ ಉಂಡೂಂಡ ಸಾಕಿಗದ ಏನರು ತಿಂದೂತ್ತೀನಿ ಹೂಟ್ಟಿ ತುಂಬ
ಹೊರಗಡೆ ಹೋಗಿನಿ ಊಟ ಮಾಡಿ ಹೋಗು
ಮನೆಗ್ ಬರತ್ತಿನ ಏನರ ಸ್ಪೆಷಲ್ ಮಾಡ್ತಿ
ಬದನಿಕಾಯ
ಎಗ್ಗ ರೋಲ ಹ್ಮ
ಏನು ಒಗ್ಗರಣ ಏ ಮಾಡ್ಲಿ ಹಗ್ ಮನಿಗೋ ನ ಏನ್ ಮಾಡಲ್ಲ ಅಷ್ಟು ಎನರ್ಜಿ ಭ ಇಲ್ಲ ನನ್ನ ಹತ್ರ ಮಾಡಕ್ ಈಸದ್ದ ಬಾಳ್ ವೀಕ್ ಆಗ ನನ್ ಕಾಲ ಜಗ್ಗೆ ಅರಕತ್ತವ ಎಲ್ ತೋರ್ಸ್ಬೇಕ ಮತ್ತೆ ಗೊತ್ತಾಗಲ್ಲ ನನಗಂತರ
ಹ್ಮ್
ಅದಕ್ಕೆ ನೆಕ್ಸ್ಟ್ ಮಂತ್ ಥರ್ಡ್ ಫೋರ್ತ್ ಫಿಫತ್ ಸಿಕ್ಸ್ತ್ ಸೆವೆಂತ್ ಡೆಟಗ ಒನ್ನ ವೀಕ್ ಲೀವ್ ತಗೊಂಡ್ ನಮ್ಮ್ಗ ಹೋಗಿ ರೆಸ್ಟ್ ಮಾಡಿಬಾರ
ಹ್ಮ ಹ್ಮ್ ಹ್ಮ್
ಅಣ್ಣ ಪೋನ್ ಹಚ್ಚಾನ ಬಾ ಬಾ ಬಾ ಜಗ್ಗಿದ್ದನ್ ಆಯ್ತ್ ಬಂದಿಲ್ಲ ಬಾಂತನಾಗತಾನ ಊರಾಗ ಬಾಳ ದಿನ ಆಯ್ತ ನಾನನ ನೋಡಲಾರರ್ದ ಮಂದಿ
ಹ್ಮ್
ಅದಕ್ಕೆ ಬಾಬಾನ ಕತನ
ಹ್ಮ್ ಬರ್ತೀನಿ ಬಟ್ ಸುಟಿಯಿಲ್ಲಲ್ಲ
ಹಾ
ಮೇಡಮ್ ಸುಲ್ ಈತ ಊರ್ಗ್ ಹೋದ್ನ ಅಂತ ಕುಣಿಯಕತನಾ ಹೋದ್ನಂದ್ರ ನಾನ್ ಒಬ್ಬನಿಗೆ ಈ ಕೆಲ್ಸ ಗೊತ್ತು ಅಂತ ನಾನ ಇವಾಗ ಚಿಂತೆ ಮಾಡಕ ನೈಟ್ ಎಲ್ಲ
ಯಾವಾಗಭೂತಾನಟೀ
ಹ ನಮ್ಮ ಮಾಮ ಬಂದನ್ ಭೀಮ ಮಾಮ್ಮ ಊರಿಂದ ಕರ್ಕೊಂಡ್ ಹೋಗ್ತನಂತ ಬಂದನ್ ಬೆಳಿಗ್ಗೆ ಅವನೇ ಬಿುಟ್ಟಾಗನ್ ಕಾಲೇಜ ಬಂದ
ಬೀಮ ಮ ಫ್ರೆಂಡಾ ಫ್ರೆಂಡ್ ಎಮಾಮಾ ಹ್ಮ್ ಕ ಇವ ಇವಾಗ ಊರಿ ಹೋನಾನು ಸುಮನೆ ಹಿಂಗ ಎಕ್ಸಾಮ್ ಆದ ಇವ ತಂದ ದಿನ ಹೋಗಿ ಬರ್ತಾನಂತ ಏನ್ ಆಕಡೆ ಹೋಗ್ತಾನಂತ ಏನಂತ ನಾನೇ ಹೋಗೋಗ ಅಂದ್ರೂನು ಹೋಗಲಗೇನಂತ
ಆಮೇಲೆ ಡಬಲ್ ಡ್ಯೂಟಿ ರೊಕ್ಕ ಬರ್ತವೆಗ ಇಪ್ಪತ್ತೈನ ತಾರೀಕಿಗೆ ಆಯ್ತ ಎಷ್ಟ ಇಪ್ಪತ್ನಾಲ್ಕ ಅಲ ಇಪ್ಪತ್ನಾಲ್ಕನೇ ತಾರೀಕ ಈಗ ಹದ್ನಾಕ್ ಸಾವಿರ ಬರ್ತಾವ ಅಣ್ಣಾಗ ಹದ್ನಾಕ್ ಸಾವಿರ ಇಲ್ಲ ಇವ್ ಏನೇನೇನ್ ಕೆಲ್ಸ ಅದ ಒಟ್ಟ ಒಂದ್ ಐದ ಸಾವಿರ ಅಲ್ಲ ಹತ್ ಸಾವಿರ ಕೊಡ್ತೇನೆ ನಿಮ್ಗ
ಹ್ಮ ಕೊಡ್ತಾನ ನ ನೋಡ ಈ ಸರಿ ಏನ್ ಕೈಗೆ ಆತಾರತ್ಪನೆಕ್ಸ್ ಟೈಮ್ ಕೊಡ್ತಾನ
ಡಬಲ್ ಡ್ಯೂಟ್ ಮಾಡ್ಬಾರ್ದು ಎಲ್ಲ ಮಾಡಕತ್ತತ್ತ ಇಷ್ಟೇ
ಹ್ಮ್ ನಾನ್ ಮ ನ ಎಂತ ಸಿ ಬರಕಂತ ಮನ್ನಿ ಯಕ್ಕೆ ನಿನ್ ಸಿಟಿ ಕೇಳಿದ ಅಂತ ಹೇಳ ಅಂತಂದ ನ ಆತ್ ನಾ ಫೋನ್ ಹಚ್ಚಿ ಮಾತಾಡ ಇಲ್ಲತನ್ ಕೂಡ ಯಾಕ ಏನಾಗ್ಯದ ಅಂತ ಕೇಳ ಇಲ್ಲ ಬುಟ್ಟೆ ಇಲ್ಲ
ಅಣ್ಣ ಏನೋ ಒನ್ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿ ಅಮಂಟ್ ಸ ಮಾಡಿದ ಮನಲಿ ಅತ್ ಎದಕರ ಯೂಸ್ ಆಗುತ್ತೇನಾ ಅತ್ ನೀ ಸಡನ್ ಆಗಿ ಹೇಳಿದೆೇನು
ಇ ನಾನ್ ಹೇಳಕ್ಕಿಂತ ಮುಂಚೆೋರ್ ಅವವ ಹೇಳಿದ್ಲು ಮನ್ಯಾಗ
ಹ್ಮ್
ಅವನು ಹೇಳಿದ್ದು ಹಾ ಆಯ್ತು ಆ ಹ್ಮ ಆಕಿ ಅವ ಮಮ್ಮಿನೇ ಏನಂದ ಈ ಗಾಡಿಗಂದ ಕಂತ ಕಟ್ಟದಂದ ಆದ ದುಡ ಅದಕ್ಕೆ ಡ್ಯೂಟಿ ಮಾಡಾಕತ್ತಾನ ಅಂತ ಅವ್ರ ಮಮ್ಮಿನೇ ಅಂತಂದ ಎದಕ್ಕ ಅವನಿಗೆ ಕೊಡ್ಬೇಕಿಲ್ಲ ಮತ್ತ ಗಾಡಿ ಕ ಅಂತ ಮುಟ್ಟತ್ತನ ನಾನ್ ಅಂದ್ರೆ ಎಲ್ಲಿಂದ ಕೂಡ ಮವ ನೋಡಿದಲ್ಲ ಮನ್ಯಂಗ ನೀನ ಹೆಂಗ ಪರಿಸ್ಥಿತಿ ಅಂತನ ಕಪ್ಪಬಿಟ್ಟ
ಹ್ಮ್
ಲ್ಲನ್ ಯಾರ್ ಕಾಲಿಂದ ಅವ್ರ ಕಸ ಅವ್ರಿಗೆ ದೊಡ್ಡ ದೊಡ್ಡದಾಗಿ ಇರ್ತದಣ್ಣ
ಹ್ಮ್ ಸರಿ ತೋಮಕ್ ಸ್ವಲ್ಪ ಹೋಗ್ತೀನಿ ಹೊರಗಡೆ ಹೋಗ್ ಬರ್ತೀನಿ
ಹ ಹ ಹ ಯಾರ ಯಾರ ಮನಂತ ಅಷ್ಟ ಅವ್ರಿಗೆ ಹೆಂಡು ಕ ಅವರ್ ಅಂತತಿ ಹ